ಈ ಮಾತಾಡು ಹಾ
ಹ್ಮ ಸರಿ ಆಗ್ಲೇ ಏನೋ ಮಾತಾಡ್ತಿದ್ವಲ್ಲ ನೀವುನ್ನ ಬೆಸ್ಟ್ ಎಕ್ಸಾಂ ಬರದ ಕೊಡ್ತೀನಿ ಅಂದಲ್ಲ ಕೊಡಿ
ಹ ಒಂದ ಸತಿ ಯಾವಾಗ್ರೂ ಟ್ರಾವಲ್ಂಗ್ ಮಾಡೋದಿಯ?
ಹಾ ಸರ್ ಮಾಡಿದ್ದೀನಿ ತುಂಬಾ ಸಲ ಮಾಡಿದ್ದೀನಿ
ಸರ್ ಅಲ್ಲ ಸರ್ ನನಗೆ ಒಂದ ಡೌಟ್ ಏನಂದ್ರೆ
ಹ್ಮ
ನಿಮ್ಮ ಹೆಂಡ್ತಿ ಹಲೋ
ಹ್ಮ್
ಕೇಳಿಸ್ತಿಲ್ವಾ
ಕೇಳಿಸ್ತಿದೆ ಹೇಳಿ
ಅದೇಲ್ಲ ನಿಮ ಹೆಂಡ್ತಿ ಒಂದ್ ಟೆಂಪಲ್ಗ ಹೋದ್ರು ಕರ್ಕೊಂಡ್ ಹೋಗಲ್ವಲ್ಲ ನೀವು ಎಂತೋಳ ಇರ್ಬೇಕ ಸರ್
ಏ ಇಲ್ಲ
ಯಾವಾಗ ಕರ್ಕೊಂಡ್ ಹೋಗಿದ್ದೀರಾ ಸರ್ ಯಾವ ತ್ತು ಕರ್ಕೊಂಡ ಹೋಗಿಲ್ಲ ಯಾವತಾರು ಕೇಳಿದ್ರೆ ನನಗ್ ರಜೆ ಇದೆ ಒಂದಿನ ಮಲ್ಕೊಬೇಕು ಬಿಟ್ಟುಬಿಡು ಅಂತೀರ ನೋಡಿ ರೀಸೆಂಟ್ ಆಗಿ ಸಕಲೇಶಪುರಕ ಬೇರೆ ಹೋಗಿ ಬಂದಿದ್ದೀರಾ ಹ ನಿಮ್ಮ ಹೆಂಡ್ತಿ ಒಂದ ದಿನ ಅಂದ್ರು ಬರ್ಡೇ ದಿನ ಪ್ರಾಮಿಸ್ ಬೇರೆ ಮಾಡಿದೀರಾ ಏನಂದ್ರೆ ಇಲ್ಲ ಕಣೆ ಕರ್ಕೊಂಡ್ ಹೋಗ್ತಿನೀ ವೀಕ್ ಅಲ್ಲಿ ಒಂದ್ಸಲ ಅಂತ ಆದ್ರೂ ಕರ್ಕೊಂಡ ಹೋಗಿಲ್ಲ ಒಂದ್ ಪಾಪ ಪ್ರಜ್ಞೆ ಕಾಡಲ್ವಾ ನಿಮ್ಗೆ
ನನಗ್ ಅದ್ ಬೇಡ ಸರ್ ನಾನ್ ಕೇಳದು
ಮೇಡಂ ನಾಲ್ಗೆ ನನ್ನ ಕೇಳಿದ ಕ್ವೆಷನ್ ಗೆ ಆನ್ಸರ್ ಕೊಡೋದು ಯಾವಾಗನಾ ಟ್ರಾವೆಲಿಂಗ್ ಮಾಡಿದೀರಾ ಯಾವಾಗ ಮಾಡಿದೀರಾ
ಯಾವ ದಿನಾ ಮಾಡ್ತೀನಿ
ಲಾಂಗ್ ಜರ್ನಿನ
ಲಾಂಗ್ ಜರ್ನಿ ಮಂತ್ರಾಲಯಕ್ಕೆಲ್ಲ ಹೋಗ್ ಬಂದಿದೀನಿ ಸರ್
ಬೈಕ್ ಅಲ್ಲಿ ಹೋಗೋದು ನೋಡಿದಿರಾ.
ಯ ಸರ್ ಆಫ್ಕೋರ್ಸ್ ಬೈಕಲ್ಲಿ ನಾನು ಎಲ್ಲಿಗೆ ಹೋಗಿದ್ದೀನಿ ಅಂದರೆ ಬೆಂಗ್ಳೂರಿಗೆ ಹೋಗಿದ್ದೀನಿ ಸರ್ ಮೈಸೂರ್ರಿಗೆ ಹೋಗಿದ್ದೀನಿ ಬೈಕಲ್ಲಿ ಅದು ನಮ್ಮ ಹುಡ್ಗನ ಜೊತೆ ಹೋಗಿದ್ದೀನಿ ಸರ್ ನಮ್ಮ ಹಸ್ಬೆಂಡ್ ಜೊತೆ ಹ್ಮ್ ಬ್ಯಾಂಗ್ಳೂರ್ ಗೆ ಸರ್ ಬ್ಯಾಂಗ್ಳೂರ್ ಒ ಹಾಸನದಿಂದ ಬ್ಯಾಂಗ್ಳೂರ್ಗೆ ಒನ್ ನೈಂಟಿ ಒನ್ ನೈಂಟಿ ಕಿಲೋಮೀಟರ್ಸ್ ಬೈಕಲ್ಲಿ ಹೋಗಿದ್ದೀವಿ ಇನ್ನು ಸಕಲೇಶ್ ಪುರ ಜಸ್ಟ್ ಆಫ್ಟರ್ ಒಂದು ಫಾರ್ಟಿ ಫವ್ ು ಫ್ಟಿ
ಸಾಫ್ಟ್ ರೋಡಿಂಗ್ ಆಫ್ಟ್ ರೋಡಿಂಗ್
ಯ ಆಫ್ ರೋಡಿಂಗ್ ಹೋಗಿದ್ದೀನಿ ನಮ್ ಹುಡ್ಗ ಒಂದ್ಸಲ ಇಲ್ಲಿ ಲ್ಲಿ ಒಂದು ಪ್ಲೇಸ್ ಇದೆ ಸರ್ ಸೀಗೆ ಗುಡ್ಡ ಅಂತ ಅ ಸ್ವಲ್ಪ ಜಸ್ಟ್ ಅಷ್ಟ ಆಫ್ರೋಡ್ ಅಷ್ಟೇ ಆಫ್ರೋಡಿಂಗು
ಪಾಪರ ಅಡಿ ಓಕೆ ಹ ಅದಕ್ಕೆ ಬಚ್ಚಾವಾಗಿದ್ದೀರಾ
ಹ್ಮ್ ಸರ್ ಹಬ್ಬಿ ಫಾಲ್ಸ್ ಅಲ್ಲ ಎಲ್ಲಾ ಏನಾರು ಸಾಕಲೇಶ ಪಲ್ ಹಬ್ಬಿ ಫಾಲ್ಸ್ ಎಲ್ಲ ಏನ್ ಆಫ್್ರೋಡಿಂಗ್ ಇರುತ್ತೆ ಸರ್
ಅಪ್ಪ ಹಾ ಹಾ
ಸರ್ ಏನ್ ಗೊತ್ತು ಅಂತೆ ಚಿಕ್ಕಮಂಗ್ಳೂರು ಸೈಡ್ ಯಾವ್ದಾದ್ರು ಟೆಂಪಲ್ ಇಲ್ವಾ
ಹ ಜಗ ಮಳವಣ ಅಬ ಮನುಷ್ಯ ಆಪ್ರ್ಡಿಂಗ್ ಅಲ್ಲಿ ಸಟ್ಟಪ್ಪನೆ
ನಾನ ಆಫ್ ರೋಡಿಂಗ್ ಬೇಡ ಆಫ್ ರೋಡಿಂಗ್ ಬೇಡ ಸರ್ ಜಸ್ಟ್ ಆಫ್ ರೋಡಿಂಗ್ ಬೇಡ ನನ ಜಸ್ಟ್ ಚಿಕ್ಕ ಬೇಡ ನಾನು ಮಾತಾಡದ ಕೇಳಿ ಫಸ್ಟು
ಇದ ಮಾತ್ರ ಸ ಎಕ್ಕರೆಿಗೆಡಿ ಒಂದು ಹೇಳ ಪ್ರಜ ಹಲೋ.
ಹ್ಮ ಹಾ ಹ್ಮ್
ಹ ಬರೀ ಜಸ್ಟ್ ಚಿಕ್ ಇಲ್ಲಿಂದ ಹಾಸ್ಪಿಟ್ಲ್ಗ್ ಹೋಗೋದಿಕ್ಕೆ ಏ ನೆಂಂತ ಹೂ ಮಲು ಕ ಹಕು ಮಲು ಕೋಗು ಹ ಹಂಸು ಇದು ಇದು ಅಂದಾಗ ಇದ್ ಮಾಡ್ತಾಳೆ ಓಕೆನಾ ಅದೇ ಬೆಂಗಳೂರು ಹೈ ಇದು ಬ್ಯಾಂಗ್ಳೂರು ಮೈಸೂರ್ ಎಲ್ಲ ಹೈವೇ ಇತ್ತು. ಓಕೆನಾ ಅದೆಲ್ಲ ನಡೆಯುತ್ತೆ ಬಟ್ ಆಫ ರೋಡಿಂಗ್ ವಿಚಾರ ಂದ್ರೆ ಒಂದೇ ಮಿಶ ಗೊತ್ತಲ್ದನೆ ಯಾವ್ದು ಅಂಸಲ್ಲಿ.. ಮಿಸ್ ಆಗಿ ಹಾರ್ಸ್ಬಿಟ್ರೆ.. ಎಷ್ಟು ಪೈನ್ ಆಗುತ್ತೆ ಗೊತ್ತಾ ಮಿಸ್ಸಗಿ ಏನ ಬಿದ್ದೋದ್ರೆ.. ಮಗು ಪ್ರಾಬ್ಲಮ್ ಆಗುತ್ತೆ ನೀ..
ಸರ್ ನಾನು ನಾನ ಆಫ್್ರೋಡಿಂಗ್ ಕರ್ಕೊಂಡ ಹೋಗೀನಿ ಮೆಣ್ತೀಿನ ಅಂತ ಕೇಳ್ತಾ ಇದಿದ್ದೀನ.. ಹಾಂ ಏನು ಸರ್ ಇಲ್ಲದಿದ್ದೆಲ್ಲ ಮಾತಾಡ್ತೀರಾ ನೀವು ಹಾಂ ಇನಾರರು ಕೇಳ್ದೆ ನಾನು ಆಫ್ ರೋಡಿಂಗ್ ಕರ್.. ಕೋಗಿನಿಮಂತನಾ ಅಂತ.. ಹ ಚ ಏನೋ ಒಚ ಚಿಕ್ ಚಿಕ್ಕಮಂಗ್ಳೂರು ಸೈಡ್ ಏನೋ ದೇವಸ್ಥಾನ.. ಸ್ಥಾನ ಇರ್ಬಹುದು ಕರ್ಕೊಂಡ್ ಹೋಗಿ ಸಕಲೇಶ್ಪುರ್ದಲ್ಲಿ ಏಾದಾರರು ಪ್ಲೇಸ್ ಇರ್ಬಹದು.. ಕರ್ಕೊಂಡು ಹೋಗಿ ಏನು ಆಫ್್ರೋಡ್ ಹಂಗೆ ಕರ್ಕೊಂಡು ಹೋಗಿ ಅಂತ ಕೇಳ್ದ ನಾನು ಹ ಏನೇನೋ ಮಾತಾಡ್ತ.. ಅತಿಯಪ್ಪ ನೀನು ಅಂತವಾ ಇಲ್ದಿದ್ದೆಲ್ಲಾನವಾ..
ಯಾರ ನೀನು..
ಯಾರ್ ನಾನು ಅಲ್ರಿ ಮನುಷ್ಲು.. ಮತ್ತೆ
ಪಿಕ್ಕ ಪಿತ್ತನೆತ್ತ ಕೆರಿಸರಿಸಿದೀರ ಮೇಡಮ ನೀವು..
ನಾನು ಈ ಯಾರ್ ಮಾತಾಡ್ತಿದ್ದೀರಾ ಅಂದ್ರೆ ಮೂರ್ ಇಷ್ಟಲಿ ಮಾತಾಡ್ತಿದ್ದೀನಿ ಒಂದ್ ಹುಡ್ಗಿ ಮಾಗಿ ಒಂದ್ ಹುಡ್ಗಿ ಆಗಿ ಸ್ವಾಭಿಮಾನ ಕರಟಾದ್ರೆ ಎಲ್.. ಹಿಗೆ ಮಾತಾಡೋದು ಯಾಕೆಂತಂದ್ರೆ ಒ್ ಹುಡುಗಿಯಿ ಬಾಯಿ ಬಿಟ್ಟ ನಾಚ.. ಮಾನ ಮರ್ಯದೆ ಬಿಟ್ಟು ಎಲ್ಲಾ ಕೇಳ್ತಿದ್ದಾಳೆ ಅಂದ್ರೆ ಅದನ್ನ ಪೂರೈಸೋದು ಗಂಡ.. ಅೊ ಜವಾಬ್ದಾರಿ ಅದನ್ನ ಮಾಡಲಿಲ್ಲ ಅಂದಾಗಲೇ ಬೇರೆ.. ಕಡೆ ಇನ್ಟೆನ್ಷನ್ ಹೋಗೋದು..
ಹ ಹ ಹೋ ಹಂಗಂದ್ರೆ ಹ ನಿಮ ಪ್ರಕಾರ ಆಲ್ರೆಡಿ ಇಂಟೆನ್ಷನ್ ಹೋಗಿದೆ..
ಏ ನಾನಂ ಹೇಳೇಳಿಲ್ಲ ಸರ್ ಈಗ ಪ್ರಪಂಚ ನಡೀತಿದೆ ಅದ್ರ ಮೇಲೆ
ಹ ಓಕೆ ಓಕೆ ನಿಮ ಪ್ಲಾನ್ ಹಂಗೆ ಇದೆ ಬಿಡಿ ಆಯವಾಗ ಅರ್ತಾಯ್ತು ಯನು ಹ್ಮ್ ಹ್ಮ್
ಮದುವೆ ಆಗಿದ್ದಾರೆ ಅವ್ರ ಗಂಡ
ಹ್ಮ
ಆ್ಯಕ್ಚುಲಿ ಅವರು ಸಹ ಪ್ರೆಗ್ನೆಂಟ್ು
ಹ್ಮ್
ಪ್ರೆಗ್ನೆಂಟ್ ಇದ್ದಾಗ ಕವನ ಅಂತ ಅವ್ರ ಹೆಸರು ಗೋವಾ ಹೋಗ್ಬ ಬಂದಿದ್ದಾರೆ ಸರ್ ನಾನು ನಿಮಗೆ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಕೊಡ್ತೀನಿ ಅವದು ಚೆಕ್ ಮಾಡಿ ಗೋವಾಗ ಹೋಗಿ ಬಂದಿದ್ದಾರೆ ಅವ ನಿಮ್ಮೆಂಟ ಗೋವಾಗ ಏನು ಕೇಳ್ತಿಲ್ಲತ್ತಾನೆ ಅ ಜಸ್ಟ್ ಚಿಕ್ಕಮಂಗ್ಗಳೂರು ಜಸ್ಟ್ ಸಕಲೇಶ್ಪುರ ಈ ಸೈಡ್ ಹೋಗೋಣ ಅಂತ ಕೇಳ್ತಿದ್ದಾಳೆ ಕರ್ಕೊಂಡ್ ಹೋಗೋದ ಕರ್ಕೊಂಡ್ ಹೋಗಿ ಇಂತಫೋರ್ಸ ಎನ್
ಹೌ ು ಯು ನೋ ಅವರ್ ಪ್ರೆಗ್ನೆಂಟ್ ಅಂತ
ಎಾರೋ
ಹಾ್ ನಿಮ್ಮ ಫ್ರೆಂಡ ಯಾರು
ತೋರಿಸ್ತಿದ್ದಾರಲ್ಲ ಹಾಸ್ಪಿಟಲ್ಲು ಅದೇ ಹಾಸ್ಪಿಟ್ ಅಲ್ಲಿ ಅವ್ರು ತೋರಿಸ್ತಿರೋದು
ಹಾ ಯಾವಾಗ ಗೊತ್ತಾಯ್ತು ನಿಮ್ಗೆ
ಸಲ ಮೀಟ್ ಮಾಡಿದ್ದೀವಿ ಆಲ್ರೆಡಿ
ಹ್ಯೋ ಹೈಯೋ ಹೈಯಯೋ
ಅವ್ರ ಅಮ್ಮ ಇದ್ದಾರಲ್ಲಾ ಅವ್ರ ಅಮ್ಮನ ಜೊತೆ ಒಂದ್ಸಲ ಸಿಕ್ಕಿದ್ದಾರೆ
ಹ್ಮ
ಆಮೇಲೆ ಇನ್ನ ನಿಮ ನಿಮ್ ಹೆಂಡತಿ ಜೊತೆನೋ ಒಂದ್ಸಲ ಸಿಕ್ಕಿದ್ದಾರೆ
ಹಾ ಹಾ ಯಾವಾಗ
ಸ್ಕ್ಯಾನಿಂಗ್ ಎಲ್ಲ ಮಾಡ್ಸಾಕ ಹೋಗ್ತಿರಲ್ಲ ನಿಮ್ಮ ಹೆಂತಂದು
ಹಾ ನಾನು ಹೋಗ್ತೀನಿ ತುಂಬಾ ಸರಿ ಹೋಗಿದ್ದೀನಿ
ಆಮೇಲೆ ಈ ಒಂದ್ಸಲ ನಿಮ್ಮ ಅಮ್ಮನ ಜೊತೆ ಅವರಿಗೆ ಏನೋ ಅಹ ಹೆವಿ
ಹ್ಮ್
ಹೊಟ್ಟೆ ಪೈನ್ ಬರ್ತಿದೆ ಅಂತ ಕರ್ಕೊಂಡ ಹೋಗಿದರಲ್ಲ ನಿಮ್ಮಮ್ಮ ನೈಟ್ ಟೈಮು
ಹ ನಮ್ತಾಾಯನ
ಪಾಯನೆ
ಹಾ ಹಾ ಹಾ ಹಾ ಓಕೆ
ಅವಾಗ ಒಂದ್ಸಲ ಸಿಕ್ಕಿದ್ದಾರೆ ಇನ್ನೊಂದ್ಸಲ ನೀವ್ ಕರ್ಕೊಂಡ್ ಹೋದಾಗ್ಲ ಫಸ್ಟ್ ಟೈಮ್ ಹಾಸ್ಪಿಟಲ್ಗೆ ಕರ್ಕೊಳ್ಳೋದು ನಿಮ್ ಹೆಂಡ್ತಿಿಯ ಅವರ್ ಅಮ್ಮನ ಜೊತೆ ಸಿಕ್ಕಿದಾರ
ಹ್ಮ ಹ್ಮ್ ಹ್ಮ್ ಇವಾಗ ಯಶಮಂತ್ ಅಂತ ಅವ್ರಗ
ಇವಾಗ ಫಿಫ್ತ್ ಫಿಫ್ತ್ ಫೋರ್ತ್
ಅವರು ಅವ್ರತ್ರ ಕಾರ್ ಇದೆ ಪೋಲೋ ಇದೆ
ಕಾರಿಲ್ಲ ಅವ್ರ ಹತ್ರ ಅವ್ರು ಹೋಗಿರೋದು ಫ್ಲೈಟಲ್ಲಿ
ಓಕೆ ಓಕೆ ಫ್ಲೈಟಲ್ಲಿೋಗಿದ್ದಾರೆ ಜಸ್ಟ್ ಇಮ್ಯಾಜಿನ್
ಹ್ಮ ೆ ಸರ್ ಆಯ್ತು ಅದು ನಿಮ ಪ್ರಕಾರನೇ ಬರೋಣ ಫ್ಲೈಟ್ ಅಲ್ಲಿ ಹೋಗಿರ್ತಾರೆ ಇನ್ನ ಗೋವಾಗ ಹೋದ್ರೆ ಎಲ್ಲಾ ಪ್ಲೇಸ್ ಳಗೂ ಫ್ಲೈಟಲ್ಲಿ ಓಡಾಡೋಕ್ಕಾಗುತ್ತಾ
ಗೋವಾಗ ಒಂದೇ ಪ್ಲೇಸ್ ಮೇಡಮ್ ಆಟೋ ಅಂತ ಇರಲ್ಲ ಮೇಡಮ್ ಅವೆಲ್ಲ ಕಂಪ್ಲಟ್ ಕ್ಯಾಬ್ ಫೆಸಲಿಟಿಸಸ್ ಎಲ್ಲ ಇರುತ್ತೆ
ಹ್ಮ ಕ್ಯಾಬಲಕಿ ಓ ಆ ತರ ಬಿಡಿ ಸರ್ ಇದ್ರ ಮೇಲೆನ್ನೇ ಲ್ಲ ಒಬ್ಬ ಮ್ಯ ಮನುಷ್ಯ ಅ ಅರ್ಥ ಮಾಡ್ಕೊಂತಾನೆ ಬೇರೆ ತರ ಇರೋರು ಅರ್ಥ ಮಾಡ್ಕೊಳ್ಳಳಲ್ಲ ಬಿಡಿ ಸರ್ ಏಕೆಂತಂದ್ರರಿ ಹೆಂಟು ಅಿನೆಷ್ಟೊಂದಯೋ ಅನ್ನಿಸ ಸ್ಪರ್ಧೆ ನಿಮ್ಮಥರ ಬಿಡಿ ಇಷ್ಟ ಇಟ್ಸ್ ಓಕೆ ಅದು ದೇವರು ನೋಡ್ತಿರ್ ನಿ ಮೇಲ್ ಕಡೆ ಇರೋನು ಪರವಾಗಿಲ್ಲ ಬಿಡಿ ನಿಮ್ ಹೆಂಡತಿ ದುಡ್ದು ನಿಮ್ ಹೆಂಡತಿ ಸೋಲೋ ಟ್ರಿಪ್ ಹೋಗ್ತಾರೆ ನಾನ್ ಹೇಳ್ತಿದ್ದೀನಿ ಇವತ್ತು ಬರ್ದುಕ ಕೊಡ್ತಿದ್ದೀನಿ ಸರ್ ಬರ್ದಿ ಇಟ್ಕೊಳ್ಳಿ ಟೈಮಿಂಗ್ಸ ಡೇಟ್ ಎಲ್ಲ ಹಾ ಸರಿ ಹೌದು ಸರಿ ಯಾಕೆಂತಂದ್ರೆ ನಿಮ್ಮ ಇತಿಗ ಆಲ್ರೆಡಿ ಸಾಫಿ ಮನೆಗೆ ಖರಟ್ ಆಗರುತ್ತೆ ಇಷ್ಟೊತ್ತಿಗೆ ನೋಡ್ತಾರಿ ಆದಷ್ಟು ಬೇಗ ಇನ್ನು ಇನ್ನೇನಿಲ್ಲ ಇ ನ ಜಸ್ಟ್ ಸಿಕ್ಸ್ ಮಂತ್ಸ್ ಸೆವೆನ್ ಮಂತ್ಸ್ ಅಲ್ಲಿ ನಿಮ್ ಹೆಂಡತಿಗ ಒಂದ್ ಕೆಲ್ಸ ಸಿಗುತ್ತೆ
ಹ್ಮ್
ಆದಷ್ಟು ಬೇಗ ಅವರು ನಿಮ್ಮ
ಹ್ಮ
ಹೇಳ್ಬಾರ್ದು ಬಟ್ ಅವ್ರೊಬ್ಬರೇ ಹೋಗ್ತಾರೆ ಅವ್ರೊಬರೇ ತುತ್ತಾಡ್ತಾರೆ
ಹ್ಮ
ಜಸ್ಟ್ ವೇಟೆನ್ಸಿ ಅಲ್ವಾ ನಾವು ಹೇಳೋಕ್ಕಿಂತ ನೀವು ನೋಡಬೇಕು ನೋಡಿದಾಗಲೇ ಜನಗಳಿಗೆ ಬುದ್ಧಿ ಬರೋದು ಅಲ್ಲಿವರೆಗೂ ಯಾರಿಗೂ ಬುದ್ಧಿ ಬರಲ್ಲ ನೋಡ್ಬೇಕು ನೋಡ್ ಕಲಿಬೇಕು ಏಕೆಂತ ಅಂದ್ರೆ
ಮೇಡಮ್ ನಾನ್ ಹೆಂಡ್ತಿ ಬುದ್ಧಿವಂತತ್ಲಾಗಿದ್ರೆ ಅವ್ಳ ಅರ್ಥ ಮಾಡ್ಕೊಂಡು ಪ್ರೆಗ್ನೆಂಟ್ ಟೈಮ್ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಹೆಂಗಿರ್ಬೇಕೋ ಹಂಗಿರ್ತಾಳೆ
ನಮಗೆ ಇನ್ನೊಬ್ರು ಮಾತ್ ಕೇಳ್ಕೊಂಡು ಇನ್ನೊಬ್ರು ಇದ್ ಮಾಡ್ಕೊಂಡು ಕೇಳೋ ಅವಶ್ಯಕತೆ ನನಗಿಲ್ಲ ಮೇಡಮ್ ನನಗೆ ಅದ್ ಬೇಕಿದ ನೆಕ್ಸ್ಟ್ ಟೈಮ್ ಅದಾಗ ಬೇಕಿದ್ರೆ ಕರ್ಕೊಂಡ ಹೋಗ್ತೀವಿ
ನಿಮಗ ಏನಂದ್ರೆ ಕೈ್ಯ ಯಾವಾಗಳ ಕರ್ಕೊಂಡು ಹೋಗೋದು ಅವ್ಳನೇಾಕಿ ಕರ್ಕೊಂಡು ಹೋಗ್ಬೇಕು ಬಿಡು ಬಿಟ್ಟುಾಕು ಅನ್ನೋ ಥರ ಇದೆ ನಿಮ್ ಮಾತಾಡ್ತಿರೋದು ದೇವ್ ಸತ್ಯವಾಗ್ಲುೂ ನೀವು ಮಾತಾಡ್ತಿಲ್ಲ ಅವಳು ಪ್ರೆಗ್ನೆಂಟ್ ಮನೇಲಿರ್ಬೇಕ ಅಂತ ಅವ್ಳೇ ಕರ್ಕೊಂಡ್ಗ್ ಬಿಡು ನ ಎಲ್ಲ ಪ್ಲೇಸಸ್ ನೋಡಿದೀನಲ್ಲ
ನೀವ್ ಯಾವಾಗಾದ್ರೂ ಬಂದ್ ನೋಡಿದ್ರಾ ಮೇಡಮ್ ನೀವು ನಮ್ ಜಾಗದಲ್ಲಿ ಒಂದ್ಸರಿ ಕೂತ್ಕೊಂಡ್ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ ಹ ಎ ಲವಣ ಮಾಡಿದ್ದೀರಾ
ಏ
ಹೇಳಿ ಮೇಡಮ್ ಹಲೋ
ಹಾ
ಹಾ ಹೇಳಿ
ಏನ್ ಹೇಳ್ಬೇಕು
ಹಾ ಹೇಳಿ ಮೇಡಮ್ ಸಾರಿ ಮಿಸ್ ಆಗ ಬಂದ್ಬಿಡ್ತಪ್ಪದ ಆ
ಏನ್ ಇರ್ಬೇಕು
ಏನ್ ಹೇಳ್ತರಲ್ಲ ಹೇಳಿ
ಏನುೂ ಇಲ್ಲ
ಹೌದಾ ಒಂದ್ ಸೆಕೆಂಡ್ ಆಗೇರಿ ಹ್ಮ ಮತ್ತತರಿ
ಹ್ಮ್ ಏನಲ್ಲ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಮತ್ತೆ ಮೇಡಮ್
ಏನಿದ
ಏನೀಲ್ಲ.
ಏನ ಇಲ್ಲ ಅಂದ್ರೆ ಹೇಗೆ
ಏನ್ ಹೇಗೆ
ಇವಾಗ ನಿಮ್ ಪ್ರಕಾರ ಹಾ ಹಾ ಒಂದ್ ಸೆಕೆಂಡ್ ನೋಡೋಣ ನೀ ನೆಕ್ಸ್ಟ್ ನಾಳೆಪ್ಪ ನಾಡಿದ್ದು ಡಾಕ್ಟರ್ ಉ ಇದು ಇದೆ. ಹ ಏನದು ಏನಂತಾರೆ ಚೆಕಪ್ ಇದೆ. ಅಲ್ಲಿಗೆ ಹೋದಾಗ ಡಾಕ್ಟರ್ ಸಜಶನ್ ಕೇಳ್ತೀನಿ. ನೋಡೋಣ ಏನ್ ಮಾಡಾತಾರೇ ಅಂತ.
ಸರಿ.
ಅವವಾಗಏನಾದ್ರು ನು ಕೇಕ್ ಕಟ್ ಮಾಡೋಕೆ ಅಂತ ಅಂದ್ರೆ ಕರ್ಕೊಂಡ ಹೋಗ್ತೀನಿ ಆತರ ಏನಿಲ್ಲ.
ಇಲ್ಲ ಅಂದ್ರ
ಹ್ಮ ಮತ್ತೆ ಮಗು ಆದ್ಮೇಲೆ ಮಗು ಜೊತೆ ಟ್ರಿಪ್ ಹೋಗಬೇಕು. ಅಷ್ಟೊತ್ತಿಗೆ ಕಾರ್ ತಗೊಂಡಿದ್ರ ಇನ್ನ ಬೆಟರ್.
ಹ್ಮ.
ಏನ್ ಒಂದ್ ಇಯರ್ ಅಲ್ಲಿ ಒನ್ ಇಯರ್ ಗ್ಯಾಪಲ್ಲಿ ಏನಕಂದ್ರ ಅ ಬಾಣಂತಿ ಎಲ್ಲ ಮುಗಿಬೇಕಲ್ವಾ. ಬಾಣಂತನ ಮು ಮುಗಿ ಅಷ್ಟಲ್ಲಿ ನನ್ಗೇನಾದೂ ಮಶ ಹೆಚ್ಚಾಗಿ ನನ್ನ ಹತ್ರ ದುಡ್ಡು ಬಂದು ಇದಾದ್ರೆ ಹ್ಮ. ಆ ಅಂದ್ರೆ ಬೇಗ ಒಂದ ಕಾರ್ ತಗೋತೀನಿ. ಹ ಬೇಕಿದ್ರ. ಪ್ಪಿಗೆ ಆವಾಗ ಅನ್ಲಿಮಿಟೆಡ್ ಟ್ರಿಪ್ಸ್ ದುಡ್ಡಿದ್ರೆ ಎಲ್ಲ ಅಲ್ವಾ ಆ ಲಿಮಿಟೆಡ್ ಟ್ರಿಪ್ಸ್ ಎಲ್ಲಾದ್ರೂ ಹೋಗಬೋದು. ಹಲೋ ನನ್ ವಯಸ್ ಚೆನ್ನಾಗೆ ಕೇಳ್ತಿದ್ದಿ.
ಇಲ್ಲ ಇಲ್ಲ ಹೇಳ.
ವಾಪಸ ಇಲ್ಲ ಇನ್ನ ಮದುವೆ ಆಗಿಲ್ಲ ಮತ್ತೆ ಇ ಹುಡುಗಿದಲ್ಲ ಇಂಟೆಸ್ಟ್ ಹೋಗ್ಬಿಟ್ಟಿದೆ ತರಕಾರಿ ಸೊಪ್ಪ ತರಕೆ
ಹಲೋ
ಹಾ ಮಾತಾಡ್ರಿ ಯಾಕ್ರೀ. ಏನಕ್ಕೆ ಸೈಲಂಟಾದ್ರ ಹ ಹೋಗಿ. ಹೇಳಿ ಹೇಳಿ ಹೇಳಿ. ಮಾತಾಡ್ರಿ
ಸರಿ ಕಾಲ್ ಕಟ್ ಮಾಡ್ಲಾ.